ಸ್ಪೀಕರ್ ಹಲೋ ಅಲೋ ಅಮರ್
ಹಾ ಹಲೋ
ಅಷ್ಟೇ ಅರ್
ಚಲೋಯತಪ್ಪಾಯ ಎತ್ತದೆ ಚಲೋ ಇ ತಂದೆ ೋನ್ ಯೆ
ಹ್ಮ್
ತೂ ಪೋನ್ ಐತ್ತಿ ಚಲೋ ಅತು ಅಂದೆ
ಒಂದ್ ಸೆಕಂಡ್ ತಡಿ
ಹಾ ಕಟ್ ಮಾಡ್ಬಾ ಒ ಹಿಂಗಿರು
ಹಲೋ
ಹಾ ಹಿಂಗಿರು ಕಟ್ ಮಾಡ್ಬೇಡ ಅಂದೆ
ಕಟ್ ಮಾಡಲ್ಲಂಗೆ ಇಟ್ಟನೆ ನೀರ್ ಕುಡತಿದೆ
ಹೌದಾ
ಹಾ ಬರತ್ತಲ್ಲ
ಹಾ ಹೊಂಟಿನಿ ಹೊಂಟಿನಿ ಹಾಗೆ ಇದ್ದೆ ನಾನು ನೀರ್ ಕುಡಿತೀನಿ ಫ್ರೆಶ್
ಹ್ಮ ಹ್ಮ್ ಹ್ಮ್ಮ್ ಹ್ಮ್ ಅಂದ್ರೆ ನೀನೇನಾ
ಅಲ್ಲ ಯಾವ ರೀತಿ ಹ
ಶಾಲೆ
ಹ್ಮ್
ಅರ್ಷಿಕ ಯಾರು
ಹೌದಾ ಹ್ಮ್
ಆಕಾಶ್
ಈಗ ಬಂದ ಚಾ ಕುಡಿ
ಆಕಾಶ್ ಆಕಾಶ ನಡ್ಕೊತಾನೆ ಬರ್ಲಿ
ಏನು
ಈಗ ಸೈಕಲ್ ಬಲ್ಲಿದ್ದೀನಿ ಸೈಕಲ್ ಬಲ್ಲ ಇದಿದ್ದೀನಿ
ಸೈಕಲ್ ತಗೋಂಡು ಬಾ ಹ ನಿನ್ನ ಮನಸ್ಸು ಹೇನಾಗಣ್ಣ ಬಾ
ಈಗ ನೀನ್ ನಡ್ಕೊತ ಬರ್ತೀನಿ ಸೈಕಲ್ ಬರ್ಲಿ
ಹೆಂಗ್ ಬರ್ತೀನಿ ಅಂದ್ರ
ಹಾ
ಹೆಂಗ್ ಬರ್ತದಿ
ಬರ್ಲಿ ಸೈಕಲ್ ಮೇಲೆ
ನೋಡ ಹೆಂಗ ಮಾಡತ್ ಸೈಕಲ್ ಮೇಲೆ ಬರ್ತೀನಿ ಅಂದ್ರೆ ಬರ್ತೀನಿ
ಎಲ್ಲಿ ಹೋಗೋದು ಅಯ್ತಿ ಹೇಳೋ
ಆ
ಎಲ್ ಹೋಗ ಹೋಗೋದಐತಿ ಹೇಳ ಕೇಳ್ತದೇ
ಹಲೋ
ಎಲ್ಲಿ ಹೋಗೋದಐತಿ
ಎಲ್ಲಿಗಿಲ್ಲ ಸುಮ್ಮ ಹಂಗೆ
ಹೌದಾ ಆಯ್ತು ಬಂದ ಸೈಕಲ್ ತಗೋತಿನಿ ಸೈಕಲ್ಯೇ ತಕೋತೀನಿ
ಒಂದು ಸೆಕೆಂಡ್ ಬಾ ಏನೆನು ಪಾ ಕರೆಕ್ಟ್
ಹಲೋ
ಹಾ ಹ ಲೋ
ನಾಳೆ ಲೈಬ್ರರಿ ಸೆಕೆಂಡ್ ಐತಿ ಥರ್ಡ್ ಲೈಬ್ರರಿ ನಾಳೆ ಸೆಕೆಂಡ್ ಐತಿ ಥರ್ಡ್ ಐತಿ
ಲೈಬ್ರರಿ
ಹಾ
ಹ ಸೆಕೆಂಡ್ರು
ಸೆಕೆಂಡ ಥರ್ಡಾ
ಲಾಸ್ಟ್ ಲಾಸ್ಟ್ ಥರ್ಡ್. ನದ ಮ
ಹ ಹ
ಎಲ್ಲ ಲನ್ ಕ ಗಾಮ ಕಡ ಮಂತ ಹ
ಸ್ಯಾಟರ್ಡೆ ಸೆಕೆಂಡ್ ಸೆಕೆಂಡೖತೇನು? ಹ್ಮ್ ಹ್ಮ್
ಸ್ಯಾಟರ್ಡೆ ಸೆಕಂಡ್ಲ.
ಆಯ್ತ್ ಇನ್ ಬಂದೇನ ಇಲ್ಲಿ ಫಿಲ್ಟರ್ ಬಲ್ಲಿ
ಹಾ
ಹೂ
ಹೊಯ್ ಆ
ಲಕ್ಷ ಬಂದಿಲ್ಲೇನು?
ಪ್ರಕಾಶ್ ಗೆ ನೋಡಿ ಗಾಣ್ ಕೆಲದ ಮಾಡ್ತಾ ಹೋಗಿ ಬೈಬಲ್ ಡದತ್ತ
ಲಕ್ಷ ಬಂದಿಲ್ಲೆನು?
ಸಡಕ ಎರಲ್ಲಿ ಇದರ್ ತಕ್ಲಾಯೆನ್ನಿ
ಹ್ಮ್ ಹ
ಮಾತ
ಇನ್ನು ಇನ್ನು ಆರು ನಿಮಿಷ ಬಸ್
ನೀ ಸತಿ ನ
ಇನೌ ದಿನ ಪಸ
ಹ್ಮ್ ಕಪಡೆ ಬದಲ್ ಬರತ ಕರ್ತ
ನಾ ಬಂದಿ
ಬಂದಿ ಆಯ್ತು ಬಂದಿವಿ ಎರಡ್ ನಿಮಿಷ ಹ ಜಲ್ದಿ ಬಟ್ಟ್ಯಾಕಲ್ಲೇ ಪಾನಿಪುರಿ ಕಿಲ್ಲಾರ ಚಪ್ಪಿ ಜಲ್ಲಿಯ
ಹ
ಮೆ ಜಲ್ದಿ ಬೇ
ಕಲಾಯ ಬಹತ್ ಅಛೆ ಭೈ
ಹ್ಮ
ಬೌತ್ ಅಚ್ಚ
ಹ
ಹ ಆನನು
ಅಂದ ಬಟ್ಟೆ ಇಕ್ಕಲತಾನ.
ಬಟ್ಟಿ?
ಬಟ್ಟಿ ಬಟ್ಟಿ
ಹ್ಮ್ ಹ್ಮ್
ಕಪಡೆ ಡ ರ ಕಪಡಡೆ ಡ ರ ಅಭಿ ಆಯ ಹ ಮಾದರ್ ಚೌದ ಇತನ ದೇ ಕಧರ ಗಯ ಮಾಾಲನ್ ಮ ಹಾ ಸಫೇಚ್ಚ
ಇರಲಕ್ ಬರಲಾ ಯೇ ನವು ಹಿಯತಿವ್ ಯಿರಲ್ಯಕ್ ಬಿಡು ಸೈಕಲ್ ತ ಉಡ ಹ ಸರಿ ಸರಿ ಸರಿ ಗೇರ್ ಹಾಕ್ಬೇಕ ಹಾಕ್ಬೇಟ್ಟ ಗೇರ್ ಹಂಗಗೆ
ಹಾ ಬಾನು ಬಾನು ಹಾ ಬೋಲ ಲಟ್ರ ನಟ ಬೇಂದ ಎಡೋ
ಯೀ ಯೇ ಒಬ್ಬರೆ ಹೋಗಭೋಡು ಹ ಹೋಗಲ್ಲ ಹೋಗಲ್ಲ ಯೇ ರಂಡಿ ಮಗನ್ ಹ ಹೊರಿ ಹಂಗ
ಏನ ಯಾವ ಹುಡುಗಿ ಜೊತೆ ಮಾತಾಡದಿದೆ ಅಂತ
ಇಲ್ಲ ಇಲ್ಲ ಇ ಇವ್ರು ಬಂದರೆ ರಾಹುಲ್ ಅದು ಬಂಧನ
ಏ ಅವರಲ್ಲ ಲಲೇ
ಹಲೋ
ನೀಲ ಅಣ್ಣ ಫೋನ್ ಬಂದುತೂ ಪರಿ ಹ್ಮ್
ಅಲ್ಲಿ ಕ್ಲಾಸ್ಗ ಮಾತ್ರ
ಕ್ಲಾಸಿನಾಗ ಕ್ಲಾಸಿನಾಗ
ಹಾ ಎಲ್ಲ ಶೆಶಿಹೇಳಿದಂತ ಎಲ್ಲ ನೋಡಿನಂತದ ಶೆಫೇಡ್
ಸುಳ್ ಹೇಳಬೇಡ ಮಂಗನ ಮತ್ತ ಒದ್ದೇ ಬಿಡ್ತೇ ನೋಡ ಹೇಳಿನ ಹೀಗೆ
ಇಲ್ಲ ಇಲ್ಲ ನೀ ಅದು ಚೆಕ್ ಮಾಡು ಕಾಲೇಜ್ ದಿನ ಎಷ್ಟ ಅಂದ್ರ ಮೂರ್ ನಿಮಿಷ ಐತಿ
ಮೂರಂಶನಂದ
ಫಸ್ಟ್ ಟ ಟ್ರೈ ಮಾಡ ತೆ ಮಾತಡ ಹಲೋ ಹ
ಹಲೋ ಹಣಾ ಅಭಿಷೇಕಣ ಗ ನಾಲದಿನ ತೆಳಗ ಬರತ್ತ ನೋಡಿ
ಬಾ ಬಾ ಕಾಮ ಬ್ರೌ ಕಾಮ ಕಾಮ
ಹಾ ಬರ್ತೇನೆ ಬರ್ತೇನೆ ಕೊಡಸ್ತಲ್ಲ ಅಂಗಡಗನಾನ
ಹ ಏ ಬಾ ಬಾ ಕೊನ್ ಬಾ ಕೊನ್ ಬಾ ಹಾತ್ ಯಿಡು ಯಿನ್ ಇಷ್ಟ ಫೋನ್ ನಾಗ್ ಮತ್ತ ಆಡ ಎಲ್ಲಿದ್ರು ಬರಿ ಬರಿ ಹ ಗ ಇನ ರೂಮ್ ದಾಗೆ ಇದ್ರಿ ಚೇತಾಬ್ಯಾಡದ ಅಂತ ಹಾ ಟಾಸ್ಕ್ ಯತೆ್ಣಸ್ ಟಾಸ್ ಲಕ್ಕ ಆಗ ಯಾರ್ ಸರ್ಕ ಬಂದ ಲಕ್ಕ ಎರಡ್ ಸಾವಿರ್ರ ಹದ್ಿನೈದನೂರ್ ಎರಡ್ ಸಾವಿ ಹದಿನನೂ ರೂಪಾಯಿ ಬಂದಾವಾ ಹಾ ಹೇಳೋ ಕರೆ ಅದೇ ಅದಾ ಈಗ ಕಾಮ್ ಕರೆ ತೋ ಪೈಸೆ ಎ ಹಸಿ ಇಲ್ಲ ಹತ್ತು ನಿಮಿಷ ಎಟ ಬರ್ತ ಇಲ್ಲ ಟಾಸ್ಕ್ ಐತಿ ಅವ್ರರು ಏನಮ್ಮ ಅಂದಾರ ಅದೇ ಮಾಡ ಯಾವ ಹೋದ್ರಂತ ನ ಈಗ್ರ ಫಸ್ಟ್ ಟ್ರೈ ಮಾಡ ಅಲ್ಲ ಹೋದ್ರೂರುಪಾಯಿ ಮತ್ತ ಸೇ ಮಾಡ ಬಾವಜಲ್ಲಿ
ಹಾ ಬರಾತೀನಿ ಬರಾತೀನಿ
ಇಲ್ಲಿ ಎಲ್ಲ ನಾ್ ಕೊಡ ನೀನ್ ಕೊಡಸಗಲ್ಲ ಪೂರಾ ಎಲ್ಲ
ಹಾ ಹ್ ಬರ್ ಸ ಹಲ
ಗೇರ್ ಹಂಗಬೇಡ ಹಂಗಗೆ ಡ್ಸ
ಹಲೋ
ಜಾನದು ಹಏ ಬಂದಿನಂತ ನಂಗ ಬಾಂದಿ ನೀನ ಹೊರಗೆ ಬರ್ಲಿ ಗೇಟಿಲ್ಲ
ಪರತ ಅಲ್ಲೇ
ಎಷ್ಟಟ್ ಹತ್ತುೋ ಹತ್ತಮೀ ಸಯಿತ ಯಲ್ಲ ಮಾ ಅದ ಕನ್ನಡಾಷ ಆಯ್ತನಾ ಮೂವತ್ ಸೆಕೆಂಡ್ ಅದು ಏನ್ರ ಯಸ್ಕ ಹ ಸುಖ ದುಃಖ ಹೇಳೇನ್ರ ಹ ಆ ಪಗಡ್ತಾಗ ಅದ ಹ ಏ್ ಆಯ್ತು ಗೂಡಊಟಾಂಕ್ ಹ್ಮ ಹ್ಮ್ಮ